ಪರವಾಗಿಲ್ಲ ಕೇಳ್
ನಮಸ್ಕಾರ ನಮಸ್ಕಾರ.
ನಾನು ನಿಮಗೆ ಒಂದು ಸಂದೇಶವನ್ನು ಕಳಿಸಿ ತ್ತೇನೆ ಸ್ವಲ್ಪ ನೋಡಿ ಅದನ್ನು ನೋಡಿಕೊಂಡು ನೀವು ಮಾತನಾಡಿ ಹೇಳತಿ. ಸರಿನಾ.
ಹಾ ಸರಿ.
ಒಂದು ನಿಮಿಷಗಳ ಕಾಲ ನನಗೆ ಕಾಲ ಅವಕಾಶನ್ನು ಕೊಡಿ ಅಲ್ಲಿವರೆಗೂ ಬೇರೆ ಯಾವುದಾದರೂ ವಿಷಯವನ್ನು ಮಾತನಾಡ ತಾಯಿರಿ ಗೆಳತಿ ಆಯ್ತಾ.
ಹ ನಾವು ಪರೀಕ್ಷೆಯ ನಂತರ. ಹ ದೇವಸ್ಥಾನಕ್ಕೆ ಹೋಗೋಣವೇ. ಮಂತ್ರಾಲಯಕ್ಕೆ ಹೋಗೋಣವೆ.
ಯಾವ ದೇವಸ್ಥಾನಕ್ಕೆ ಹೋಗೋಣ ಗೆಳತಿ ಖಂಡಿತವಾಗೂ ಹೋಗೋಣ.
ಹೆಣ್ಣು ಮಕ್ಕಳ ತೊಂದರೆ ನಂಗೆ ಇನ್ನೂ ಮುಗದಿಲ್ವಲ್ಲ ಗೆಳತಿ.
ನಿಮ್ಮದು ಮತ್ತು ನಿಮ್ಮ ಮತ್ತೊಬ್ಬ ಗೆಳತಿ ಇದು ಹೆಂಗೋ ಮುಗಿಸಿಕಡರಿ ಆದ್ರೆ. ನನ. ಸಮಯವೂ.
ಅಯ್ಯೋ
ಗೆಳತಿ.
ನೀವು ಹೋಗಲಿ ನಿಮ್ಮದು ಮುಗಿಸಿಕೊಂಡೇ ಹೋಗೋಣ ನಾವು.
ಹ ನಾನು ಸಂದೇಶವನ್ನು ಕಳಿಸಿದ್ದೇನ ನೀವು ನೋಡಿ ಸ್ವಲ್ಪ.
ಹಾ ನೋಡಿದೆ
ಅದನ್ನು ನೀವು ಓದಿ ನಾನು ಒಂದು ಓದುತ್ತೇನೆ. ನೇ ಏನ್ ಮಾಡ್ತಾ ಇದೀಯ.
ಏನಿಲ್ಲ ಕಿಟಕಿ ಹತ್ತಿರ ಕುಳಿತು ಮಳೆ ನೋಡ್ತಾ ಇದ್ದೀನಿ.
ಓ ಹೌದಾ ಮಳೆ ನೋಡ್ತಾ ಇದ್ದಾಗ ಏನ್ ಯೋಚನೆ ಬರುತ್ತೆ ಗೆಳತಿ ನಿನಗೆ.
ಏನು
ಮಳೆ ನೋಡ್ತಾ ಇದ್ದಾಗ ಏನು ಯೋಚನೆ ಬರುತ್ತೆ ಗೆಳತಿ ನಿನಗೆ.
ಗೊತ್ತಿಲ್ಲ ಅದೇನೋ ಹಳೆಯ ನೆನಪುಗಳು ಎಲ್ಲ ನೆನಪಾಗುತ್ತೆ. ಏನೋ ತುಂಬ ಖುಷಿ ಆಗುತ್ತೆ. ನನಗೆ ತುಂಬಾ ಇಷ್ಟ ಮಳೆಯನ್ನು ನೋಡಿತ ಅದರ ಸ ಶಬ್ದವನ್ನು ಕೇಳಿಸಿಕೊಳ್ಳಲು ಎಲ್ಲ ತುಂಬಾ ಇಷ್ಟ.
ಹೌದಾ ನನಗೂ ಹಾಗೆ ಗೆಳತಿ ನನಗೆ ಕೆಲವೊಮ್ಮೆ ಶಾಲೆಯ ದಿನಗಳು ತುಂಬಾ ನೆನಪ ಆಗುತ್ತದೆ. ನನಗೂ ಮಳೆ ಎಂದರೆ ಬಹಳ ಬಹಳ ಇಷ್ಟ
ಆದರೆ ನಮ್ಮ ಊರಿನಲ್ಲಿ ಮಳೆ ಸದ ಇದು ಸುದ್ದಿನೇ ಇಲ್ಲ.
ಹೌದ
ಕೇಳಿಸ್ತಾ ಇದೆ ಆದ್ರೆ ನಿಮ್ಮ ಮಾತು ನನಗೆ ನಿಧಾನವಾಗಿ ಬರಿತಾ ಇದೆ ಕೆಲವು ಶ ಕೆಲವು ಆ ರೀತಿ ಅಲ್ಲ. ಕೆಲವು ಸಮಯಗಳ ನಂತರ ನಿಮ್ಮ ಅ ಧ್ವನಿ ನನಗೆ ಕೇಳಿಸುತ್ತೆ.
ಓ ಓದಿ ಓ ಹೇಳಿ ಹೇಳಿ
ಹ್ಮ್. ಯಾರೋ ಬಂದರು ನಮ್ಮ ಕೊಠಡಿಗೆ
ಅದು ನಮ್ಮ ವಸತಿ ನಿಲಯಕ್ಕೆ ನಮ್ಮ ಕೊಠಡಿಗೆ ಹೊಸ ಹುಡುಗಿ ಒಂದು ಬಂದಿದೆಯಲ್ಲ ಆ ಗೆಳ್
ಸಲ ಹೋಗಿ ಬರುತ್ತೆ.
ಇಂದು ಇವಾಗ ಶೌಚಾಲಯಕ್ಕೆ ಹೋಗಿದ್ದಾರೆ.
ಹ ಹಾ ಅಲ್ಲಾ ಗೆಳತಿ ಆಗ ನಮ್ದ ಜೀವನ ಎಷ್ಟು ಸುಲಭವಾಗಿತ್ತು ಅಲ್ವಾ. ಹಾ ಕಾಲೇಜು ಪರೀಕ್ಷೆ ಭವಿಷ್ಯ ಇದರೆಲ್ಲ ಬಗ್ಗೆ ಯೋಚನೆ ಯಾಕೆ ಬೇಕು ಈ ಜೀವನ ಎನಿಸುತ್ತೆ.
ಓ ಓ ತುಂಬ ಬಾ ಯೋಜಿಸಬೇಕಾಗುತ್ತದೆ.
ಹೌದು ಹೌದು. ಹೌದು ನಾವು ಚಿಕ್ಕವರಾಗಿಯೇ ಇರಬೇಕಿತ್ತು. ನಾವು ಇಂದಿನ ಕರೆ ಸುಮ್ಮನೆ ಅದು ಅ ಹೋಯತ್ ಆತ್ತಾ ಅದು ಏನು ನಮಗೆ
ಯೋಚಿ ಸುತ್ತೀರಾ ಕೆಲವು ಒಮ್ಮೆ ದೊಡ್ಡವರಾಗದೇ ಇದ್ದರೆ ಚೆನ್ನಾಗಿರುತ್ತ
ಏನ್ ಗೊತ್ತಾ.
ಚೆನ್ನಾಗಿತ್ತು ಅನಿಸುತ್ತದೆ ಆದರೆ.
ನೀವು ಅವಾಗ ಹೇಳಿದರಲ್ಲ ಕೆ ಕೆಲವೊಮ್ಮೆ ದೊಡ್ಡವರಾಗದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅದು ಇವಾಗ ನನ್ ಪೋ ನನ್ನ ದೂರವಾಣಿಯಲ್ಲಿ ಕೇಳಿಸ್ತಾ ಇರೋದು.
ಹ್ಮ ಅದಕ್ಕೆ ನಾನ ಹೇಳಿದ್ದು ನಿಮ್ಮ ಅ ಶಬ್ ನಿಮ್ಮ ವಾಯ ವಯಸ್ಸು ನನಗೆ ನಿಧಾನವಾಗಿ ಕೇಳಿಸ್ತಾ ಇದೆ ಅಂತ.
ಬರುತ್ತೆ ಬರುತ್ತೆ ಅ ಅದರಿಂದನೂ ಸ್ವಲ್ಪ ಬರುತ್ತೆ
ಹ್ಮ್ ಹೌದು ಹೌದು. ಏನು ಮಾತನಾಡುವುದು ನೀವೇ ಮಾತಾಡುವುದೇ ಕೇಳಿಸ್ತಾತೆ ನನ್ಗೆ ಬರೀ ಅವಾಗ ಮಾತಾಡಿದ್ದು ಇವಾಗ ಕೇಳಿಸುತ್ತೆ.
ಅಯ್ಯೋ ದೇವರೇ.
ಅಯ್ಯೋ ದೇವರೇ ಅಂತ ನೀವ ಹೇಳಿದ್ದು ಅವಾಗ ಆದ್ರೆ ನನಗ್ ಕೇಳಿಸುತ್ತಿರೋದು ಇವಾಗ
ಆ ನಡಿಕೇತಿ
ಹ್ಮ್. ಏನೋ ಗೆಲತಿ. ಏನು ಹೇಳುತ್ತಿರುವಿರಿ ನೀವು ಹೇಳುವುದು ನನ್ನ ನನಗೆ ಸ್ವಲ್ಪ ಸಮಯದ ನಂತರ ಬರುತ್ತದೆ. ಕೇಳಸತಿಲ್ಲವೇ. ಇದಿಕ್ಕೆನ್ ಬರುತ್ತೋ ರೋಗ.
ಸ್ತಾ.
ಹಾ ಕೇಳಸ್ತು.
ಹೌದುುಂಬಾ ಅವತ್ತು ನನ್ನ ಇಷ್ಟು ಇದರೆ ಬರ್ತದೆ.
ಓ ಹೌದಯ ಯಾಕೇ ನಗುತ್ತಿರುವಿರಾ.
ಹ
ಅವಾಗ ನಕ್ಕಿದ್ದು ಇವಾಗ ಕೇಳಿಸಿತು. ನನ್ನ ಫೋನು ನನ್ನ ನನ್ನ ದೂರವಾಣಿ ಸರಿ ಇಲ್ಲವೋ ಇಲ್ಲ ನಿಮ್ಮ ದೂರವಾಣಿ ಸರಿ ಇಲ್ಲವೋ ಒಂದೂ ಗೊತ್ತಿಲ್ಲ ಗೆಳತಿ.
ಬಿಡಿ ಹೋಗಲಿ ಯಾದೋ ಒಂದು ಸರಿ ಇಲ್ಲ ಅಷ್ಟೆ.
ಹ್ಮ್ ಇನ್ನ ಆಗಲೇ ಇಲ್ಲವಲ್ಲ ಗೆಳತಿ. ಸಮಯಾ ಊಟಕ್ಕೆ ಹೋಗೋಣವೇ.
ಇರಿ ಇರಿ ಇನ್ನೊಂದು ನಾಲ್ಕು ನಿಮಿಷ ಕಾಯ್ದರೆ ಏನು ಆಗುವುದಿಲ್ಲ ಗೆಳತಿ. ನಿಜವಾದ ಪ್ರೀತಿ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಗೆಳತಿ. ತಿ ಆದರೆ ಬಲವಂತ. ತವಾಗಿ ಹುಡುಕಬೇಕು ಅನ್ನುವುದಿಲ್ಲ.
ಹೌದು ಗೆಳತಿ.
ನೀವು ಹಾಗೆ ಯೋಚಿಸುತ್ತೀರ.
ಹ್ಮ್ ನಾನು ಹಾಗೇಯೆ ಯೋಚಿಸುವೆ.
ಹ್ಮ್ ಕೆಲವರು ಹೇಳ್ತಾರೆ ಪ್ರೀತಿ ತಿ ಜೀವನದ ಎಲ್ಲವೂ ಅಂತ.
ಏನು.
ಕೆಲವರು ಹೇಳ್ತಾರೆ ಪ್ರೀತಿ ಜೀವನದ ಎಲ್ಲವೂ ಅಂತ.
ಹೌದು ಆದರೆ ನನ್ನಭಿ ಪ್ರಾಯ ಅದೇನೇ ಆದ್ರೆ ನಾವ್ ಒಳ್ಳೇವ್ರ ಸಿಗ್ಬೇಕು ನಮ್ಗೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳೋರು.
ಹ್ಮ್ ಆದರೆ ನನಗೆ ಸ್ನೇಹವೂ ಅಷ್ಟೇ ಮುಖ್ಯ ಗೆಳತಿ.
ಯಾರಿಗೆ.
ನನಗೆ.
ನನಗೂ ಅಷ್ಟೆ ಸ್ನೇಹವೂ ಮುಖ್ಯಾ ಜಾಸ್ತಿ ಸ್ನೇಹನೇ ಮುಖ್ಯ ಪ್ರೀತಿ ಏನು ಸುಮ್ಮ್ನೆ. ಹೇಳ್ತೀನಷ್ಟೇ.
ಹ್ಮ್. ಒಳ್ಳೆಯ ಸ್ನೇಹಿತೆ ಸಿಕ್ಕರೆ ಅದು ದೊಡ್ಡ ಭಾಗ್ಯ ಅಲ್ವ ಗೆಳತಿ.
ಹೌದು ಎಲ್ಲಾ ಸ್ನೇಹದಲ್ಲ ಸಿಕ್ಕರೆ.
ಹ್ಮ್ ಅದಕ್ಕೆ ನೀನು ನನ್ನ ಒಂದು ಒಳ್ಳೆಯ ಸ್ನೇಹಿತೆ ಗೆಳತಿ.
ಅಯ್ಯಯ್ಯೋ ನ್ಯೂಸ್. ಸಹ ಒಂದು ಸುಂದರವಾದ ಒಳ್ಳೆ ಮನಸ್ಸಿರೋ. ಒಳ್ಳೆಯ ಸ್ನೇಹಿತ.
ಧನ್ಯವಾದ ಗೆಳತಿ. ಮತ್ತು ಕೆಲವೊಮ್ಮೆ ನನ್ನ ಬಗ್ಗೆ ಅನುಮಾನ ಬರುತ್ತೆ ಗೆಳತಿ.
ಅಯ್ಯೋ ಏನಂತ
ನಾನು ಸಾಕಷ್ಟು ಒಳ್ಳೆಯವಳ. ಜನರ್ ನನ್ನನ್ನು ಇಷ್ಟ ಪಡ್ತಾರಾ. ಅ
ನೀವು ತುಂಬಾ ಒಳ್ಳೆಯವರು. ನೋಡಿದರೆ ನಾವೇ ಕೆಟ್ಟವರು. ನನಗೆ ತುಂಬಾ ಕೋಪ.
ಹ್ಮ್. ಆದರೆ ನಂತರ ನಾನು ನನಗ ಏನನೇ. ನನಗೆ ನೆನಪಿಸಿಕೊಳ್ಳುತ್ತೀನಿ. ಎಲ್ಲರೂ ಖುಷಿ ಎಲ್ಲರನ್ನು, ಖುಷಿಪಡಿಸಲು ಸಾಧ್ಯವಿಲ್ಲ ಅಂತ.
ಅದು ನಿಜನೇ.
ಹ್ಮ್ ಅದು ಒಳ್ಳೆಯ ಮಾತೆ ಅಲ್ಲವಾ. ನಿನ್ನನ್ನು ನೀನು ಇಷ್ಟ ಪಡದೆ ಪಡಬೇಕು ಮೊದಲು.
ಯಾರ್ನ.
ನಿಮ್ಮನ್ನು ನೀವು ಇಷ್ಟ ಪಡಬೇಕು ಗೇಳತಿ ಮೊದಲು.
ಹ್ಮ.
ಅದನ್ನು ಕಲಿಯಿರಿ ಮೊದಲು ನೀವು.
ಆಯ್ತು ಆಯ್ತು ಕಲಿವುವೆ.
ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತದೆ.
ಹ್ಮ್ ಸರಿ ಸರಿ ಕಲಿಯೋಣ. ಮತ್ತೆ ಇನ್ನ ಇನ್ನೇನು ಇಲ್ಲ ಗೆಳತಿ ಸಮಾಚಾರ.
ನೀವೇ ಹೇಳ್ಬೇಕು ಗೆಳತಿ.
ಊಟ ಆಯ್ತಾ.
ಇಲ್ಲ ಗೆೇಳತಿ ನಮ್ಮ ವಸತಿ ನಿಲಯದಲ್ಲಿ. ಇವಾಗ ಊಟ ಕೊಡಲು ಪ್ರಾರಂಭಿಸಿರುತ್ತಾರೆ. ನಾವು ಹೋಗಿ,
ನಾವು ಮುಂದಿನ.
ಅಲ್ಲ ಆಗೆ ನೀ ಸಾಲಾಗಿ ನಿಂತುಕೊಳ್ಬೇಕು ಗೆಳತಿ. ಹ ನಾವು ನಮ್ಮ ಮುಂದಿನ ಕರೆಯನ್ನು ಮುಂದಿನ ಸಮಯದಲ್ಲಿ. ಇ ಮಾತನಾಡೋಣ ಗೆಳತಿ.
ಆಯ್ತು ಸರಿ. ಗೆಳತಿ. ಕಟ್ಟಾಯ್ತಾ. ಓ ಗೆಳತಿ ಓ ಹಾ. ಹ್ಮ ಕೇಳಿಸ್ತಿದೆ. ಯಾಕ ಇನ್ನ ಕಟ್ ಮಾಡಿಲ್ವಾ. ಓ ನೀವು ಮಾಡಿದ್ರಾ.
ಸರಿ.